ಹಲೋ ಹಾ ಹೇಳ್ರಿ ಹಾ ಆರಾಮದೇ ನೋಡ್ರಿ ನಾವು ಆರಾಮದೇವ್ರೀ ನೀವ್ರಿ
ನಾವು ಆರಾಮ ಅದೇ ನೋಡ್ರಿ ಏನ್ ಮಾಡಾ ತಿದ್ರಿ ಮಕ್ಕಳ ಎಲ್ಲಾ ಹೆಂಗದಾರ
ಮಕ್ಕಳದು ಆರಾಮದಾರೀ
ನಿಮ್ ಮಗಳ ಹೋಗ್ಯಾಳನ್ ರಿ ಗಂಡನ್ ಮನಿಗೆ
ಹಾ ಹೋಗ್ಯಾಡ್ರಿ ಐದ್ರ ಆದ್ದಿ ನಕಿಗ ಡಿಲಿವರಿ ಆಗಿ
ಹಾ
ಮೋನೀ ಹೋಗ್ಯಾರಿ ಒಂದ್ ಎಂಟ ದಿನ ಆತ್ರಿ
ಹೌ ಪಾಪು ಅರಾಮದಾನ್ರಾ
ನೋಡ್ರಿ
ಹ್ಮ್ ಚಲೋ ಆತ ಬಿಡ್ರಿಪಾ ಎಲ್ಲಾ ನಾರ್ಮಲ್ಲ ಆತ್ ಎಲ್ಲಾನು ಆತ ವರ್ಷ ಸೊಳಗ ಅಂದ್ರ ಎಲ್ಲ ಮುಗ್ದ ಬಿಡತಲ್ರರಿ
ಹಾ ಒಂದ್ ವರ್ಷದಾಗಂದ್ರ ಎಲ್ಲಾ ಮುಗೀತ್ ನೋಡ್ರಿ
ಹಾ ಮದವಿ ಆತು ಮದವ್ಯಾತು ತಿರಿಗ ಕುಬುಸ ಡಡಿಲೆವರಿ ನಾಮಕಣ ಎಲ್ಲಾ ಮುಗೀತ್ ನೋಡ್ರಿ
ಎಲ್ಲಾ ಮುಗಿತ್ ನೋಡ್ರಿ ನಾವು ಗಂಡ್ ಸಿಗೋಲ್ಲು ಸಿಗೋಲ್ ಅಂತೆ ಬರೀ ಇದ ಟೆನ್ಷನ್ ಆಗ ಕುೂಂತಿದ್ವಿ ನೋಡ್ದಾವ್ರ ಅವ್ರ ಏನ್ ಬಿಡ ಬಿಡಲ್ಲ ಫಿಕ್ಸ್ ಮಾಡ್ಕೊಂಡೋಗ್ಬಿಟ್ಟ ಹ ಮಾಡ್ಕೊಂಡು ಮೂರ್ ತಿಂಗದಾಗಂದ್ರ ಲಗ್ನ
ಹಾ
ಮ ಅ ನನಾತು ಅಲ್ಲ ನಾಯ ವರ್ಷ ತುಂಬ್ ಕೊಡ್ದ ಅಂದ್ರ
ಹಾ
ಪ್ರಗ್ನೆಂಟು ಆದ್ಲೂ ಡಿಲಿವರಿನ ಮತ್ ಐದ ತಿಂಗಳ ಆತ ಹೋದ್ಲು ಮತ್ ನಿನ್ನೆ ಜೋಳ ಜೋಳ ತಗ ಅಂದರ ಅವರು ಮತ್ತ ಐದರಾಗ ಅದು ಜೋಳದ
ಹಾ ಹಾ
ಮತ್ರಿ
ಮತ್ತ ನೀವ ಹೇಳ್ಬೇಕು ನೋಡಿರಿ
ನಿಮ್ಮ ಹುಡುಗುರೇನ್ ಸಾಲಿಗ್ ಹೊಂಟಾವ ಏನ್ರಿ
ಹಾ ಹೊಂಟಾರಿ ಸಣವ ಹೊಂಟಾನ ದೊಡ್ಡವ ಬಿಕಾಂ ಅದನ್ರಿ ಇನ್ನು ಕಾಲೇಜ್ ಚಾಲೂ ಆಗಿಲ್ರಿ ಅಂಡ್ ಅವನ್ದು
ಹು
ಇವ ಸಣ್ಣೌನ್ ಚಾಲ ಚಾಲೂ ಆಗೇತರಿ ಆ ಸಣ್ಣಒಂದು ಈಗ ನೈನ್ತ್ ಅದಾನ್ ರಿ ಅವ ಜೆ ಎಸ್ ಎಸ್ ಹಾ ಜೆ ಎಸ್ ಎಸ್ ಹಚ್ಚೆವ ರಿ ಅವಂಗ
ಟೆಂತ್ ಅದಾನ ಅಂತೆ ಮಾಡಿದ್ದೇರಿ ನಾನ
ಹಾ ಇಲ್ಲ್ರಿ ನೈನ್ತ್ ಅದಾನ್ರಿ ಹೆಲ್ ಇದ ಬಾಳ ಐತ್ರಿ ಒಂದ್ ಎತ್ರ ಬಾಳದನ ಅವ ಹೈಟ್
ಹೂ ಹೂ ಹೂ
ಸ್ಕೂಲ್ನಾಗೆಲ್ಲಾ ಇವ್ನ ಎತ್ರ ಕಾಣಂತಾನ ರಿ
ಅದ ಅವ್ರ ಅಪ್ಪರಂಗ ದೊಡ್ಡ ಆಳ ಮ
ಹೂ ಹೂ ಅದರಿ ಅವ ಹೊಂಟಾನ್ರೀ ಅವತ್ ದೊಡ್ಡವನ್ಕಾರ ಕಾಲೇಜಿಗೆ ಹೊಕ್ಕನ್ರಿ
ಹಾ
ಅವಂದ್ ಇನ್ನೊಂದ್ ವರ್ಸ ಐತೀರಿ ಮುಗೀತೈತೆ ಅವಂದು ಬಿಕಾಂ ರಿ
ಹೂ
ಅದ್ನ ಇದು ಮಾಡತ್ತೈತ್ರಿ
ಅಣ್ಣಾರು ಅರಾಮ್ದಾರ್ರೀ
ಹಾ ಆರಾಮ್ ಅದರ
ಅವ್ರ ಕೆಲಸ ಅದು ಎನ ಚಲೋ ನಡದದ
ಹಾ ಹಾ ಚಲೋ ಅದಾರ್ ಚಲೋ ಹಂಟ ಇಟ್ಟಾರೀ ಮುಂಜಾಲೆ ಆಗ ಒಂಬತ್ತವರಿಗೆ ಹೊಕಾರಿ ಮಧ್ಯಾಹ್ನ ಒಂದ ತಾಸ ಊಟಕ್ ಬಿಟ್ಟಿರ್ತಾರೀ ಬಂದು ಊಟ ಅದು ಇಲ್ಲಿ ಇಲ್ರಿ ಇಲ್ಲೇ ಸನಿಪು ಇದಊರಾಗ ಯತ್ರಿ ಕೆಲಸ ಬಂದು ಒಂದು್ ಹತ್ತು ನಿಮಿಷದಾಗ ಅಂದ್ರೆ ಊಟ ಮಾಡಿ ಹೋಗಕ್ ಕರೀ ಮತ್ತ ಸಂಜೆ ಆರು ಅವರಿ ಏಳು ಗಂಟೆ ಅಕೆತರಿ ಬರ್ತಾರೆ
ಪಗಾರ ಎಷ್ಟ ಕೊಡ್ತಾರ್ರಿ
ಹದೈದು ಸಾವಿರ ರೂಪಾಯಿ ಕೊಡ್ತರೀ ಹ್ಮ್ ಹ್ಮ್ ಸಿಟಿಯಾಗ ಅಂದ್ರ ಬಾಳ ಖರ್ಚು ಬರ್ತಾವ್ ಬಿಡ್ರಿ ಏನ್ ಮಾಡೋದು ಮತ್ತ
ಎರ್ಲ್ಲಾ ಕೊಂಡ ತಿನ್ಬೇಕಲ್ೀ ನೀವ್ ಹಳ್ಳ್ಯನಂಗ ಅವ್ರರು ಹೊಲ್ದನ್ ತಟ್ಕೊಟ್ಟ ಕೊಟ್ಟರು ಇವ್ರು ಕೊಟ್ಟರು ಅನ್ನೊಂಗ ಇಿಲ್ಲ ಏನಿಲ್ಲಾ
ಹಾನ್ರಿ
ಹಿಡದ ಒಂದು ಕರೆಂಟ್
ಹ್ಮ್ ಎಲ್ಲದಕ್ಕೂ ಕೊಡುದ ನೋಡ್ರಿಪಾ ಹ್ಮ
ನೀವು ಏನೋ ಬ್ಲೌಸ್ ಅದ ಏನೋ ಹೊಲಿತಾರದು ಅಂದ್ರಿ ಅದ ಕಣ್ಣಿ
ಅ್ ಹೊಲಿತೇನ್ೀ ಇಲ್ಲೇ ಮನ ಕಡೆ ಹೊಲಿತೇನ್ರೀ ಆದ್ರೂ ಅಷ್ಟ ಇದು ರೊಕ್ಕ ಬಾಳ್ ಕೊಡೋದಲ್ರರಿ ಬಾಳ ಗಿರಾಕಿ ಡಿಸೈನ್ ಎಲ್ಲಾ ಕೇಳ್ತಾರ್ರೀ ಹೊಲಿತೇವೆ ಡಿಸೈನ್ ಹೊಲಿತ ಪರ್ಫೆಕ್ಟ್ ಹೊಲಿತೇವಿ ಫಿಟಿಂಗ್ ಅದು ಎಲ್ಲ ಹೊಲಿತೇವ್ರೀ ಆದ್ರೆ ರೊಕ್ಕ ಕೊಡಾಕನ ಸ್ವಲ್ಪ ಹಿಂದ ಮುಂದ ಮಾಡ್ತಾರೀ
ಏನ್ಿವವಸವಪ ರೂಢಿ ಆಗ ಮಟ ಇದನ್ ಮಹೋಲ್ ಕೊ ಹೋದ್ರೆ ಮತ್ತ ತಾವ ಪಿಟಿಂಗ ಅದ ಕುಂತು ಕರೆಕ್ಟ್ ಅದು ಎಲ್ಲಿ ಹೋಗೋದಲ್ರಿ
ಹೌದ್ ಹೋಗುದಲ್ರರಿ ಕಾಯಂ ಗಿರಾಕಿ ಒಂದಿಷ್ಟ ತದಾವ್ರೆ ಅವು ಬರ್ತಾವ್ರಿ ಬಂದ ಅವರೆಲ್ಲ ಹಯಾಮ್ ಇಲ್ಲೇ ಹೊಲಸ್ಕೊಂಡ್ ಹೋಗಕ್ಕಾರ ಕೆಲೊಬ್ರು ಏನ್ ಮಾಡ್ತಾರ್ರೀ ಸ್ವಲ್ಪ ಅದರಾಗ ಗಿರಿ ಗಿರಿ ಮಾಡ್ತಾರ ನಾವು ಹೊೋಲ್ಬಿಡ ಅಂತೇಳಿ ಒಂದ್ ಹತ್ ಇಪ್ಪತ್ತು ರೂಪಾಯಿ ಸುಮ್ನೆ ಇರುದ್ರಿ ಸುಮ್ಮ್ನೆ ಇರೋದು ಅವ್ರಿಗೆ ಹ್ಮ್. - ಆ ಇದು ಲಂಗ ಜಂಪರ್ರೀ ಸಣ್ಣ ಹುಡುಗೂರದ., - ಅಯವು ಡ್ರೆಸ್ ಫಿಟಿಂಗ್, - ಆಮೇಲೆ ಡಿಸೈನ್ ಮಾಡ, - ಹೊಲಿತೇವ್ರೀ ಬಟ್ ಹೊಲಿತೇವ್ರೀ ಡ್ರೆಸ್ ಒಂದ, - ಯಾಕ್ ಬರೋದಲ್ರಿ ಬಾಕಿ ಎಲ್ಲಾ ಹೊಲ. - ತನ್ ರರಿ ಯಾರಿ ವರ್ಕ್ ಹಾಕಿದ್ದ್ ಬ್ಲೌಸ್ ಹೊಲಿತ, - ತನ್ ಬರ್ತಾವ್ರಿ ಹೊಲ್ಯಕ್. -
ಪಫಂಕ್ಷನಾಗ ಇದನ್- ಕಟ್ಟ ಇದ್ರಲ್ಲ ಸಿರಿಗೊಂಡೆ ಅದ್ ನೀವಾಗ ಕಟ್ಟಿದ್ರಿ ಏನ್ರೀ ಏನ ಹೊರಗೆ ಹಚ್ಚಿದ್ರಿ ಹಚ್ಚಿದ್ರಿ. -
ಕಡಿಮ ಇದಾಗ್ರೀ ಅದ್ನು ಮಾ ಡ್ತೇನ್ ರೀ- ಸೀರೆ ಕುಚ್ಚು ಹಾಕ್ತೇನ್. ಈ ಜರ್ದೋಸಿ ಅಂತ ಹೇಳ- ಬರ್ತೈತ್ರಿ ಅದ್ರದೇ. - ಆ ಸುಜನ್ -ತಗೊಂಡ್ ಸುಜನ ಇಲಿ ಹೆಣಕಿ ಹಾಕ್ತೇವ್ರಿ. - ಹೆಣಕಿ ಹಾಕಿ ಆಮೇಲೆ., - ಗೊಂಡೆ ದಾರ್ದು ಇದು ಮಾಡಿ ಎಳಿ ಮಾಡ್ಕೊಂಡ., - ಗೋಂಡೆಯ ಹಾಕಿ. - ಕಟ್ತೇವ್ರೀ.,
ಚಂದಬಾಳಗಿತ್ರಿ ನಾನು ದೂರ್ ಇಂತತ್ ನೋಡಿ ನೀನ್ ಮಾತಾಡ್ಸ್ಬೇಕ. ಅಂದ್ರ ಅಂದ್ರೆ ನೀವು್ ದಾಟೆ ಬಿ್ರಿ ನಿ ಮನವ್ರ ಜೋಡಿ. -
ಹೌದೇನರಿ
ನಾನ್ ಹಂಗರ್ ದದು ಹೊಸ್ತಾಡ್ರಿತ್ ಬಿಡ ಅಂತ
ಹ್ಮ್ ಹ್ಮ್ ಬಿಸಿಲು ಒಂದ್ ಬಾಳ್ರೀ ಅದ್ರಾಗ. - ಈಗ ಮದುವಿಗದ್ದಲು ಒಂದ ಫಂಕ್ಷನ್. - ಹಂಗಾಗಿ ಎ- ಇಲ್ಲಿ ನಿಂದ್ರಾಕನ ಆಗುದಲ್ರರಿ. - ಉಂಡು ಗುಟ್ಲೆ ಅಂದ್ರ ಬಂದ ಬಿಟ್ಟು. - ೂರಿ
ಅದಕ್ಕ ನಾನು ನಿಮ್ನಲ್ಲಿ ಮಾತಾಡ್ಸ್ಲಿ ಇಲ್ರಿ ಮಂದಿ ಬಾಳ ಇದ್ರೆ ಫಂಕ್ಷನಾಗ. - ಬಾಗ ದಾಟೆ ಬಿಟ್ರಿ ನೀವು ಹಂಗಾರ ಅಲ್ಲಿ ಪೋನ್ ಹಸ್ತ ಕೇರ್ತ್ತ. - ಇಡಂತೇ ಸುಮ್ಮ್ಾದರಿ.
ಹ್ಮ್ ಅದೇ ರರಿ ಹಂಗ ಯಾರಾರ ಇದ್ರ ಹೇಳ್ರಿ ಒಬ್ಬ. ಬ್ಲೌಸ್ ಅದು ಹೊಲ್ ಕೊಡ್ತೇವಿ.
ಹ್ಮ ಹ್ಮ ಹೇವತ್ ಅಂತಾಡ್ರಿ ನಂದು ಒಂದ್ ಗೊಂಡೆ ಕೊಟ್ಕ ಕೊಡ್ರಂತ ನಾನು ಮಿ ರೇಷ್ಮೆ ಸೀರಿ. ತಗೊಂಡನ್ರಿ.
ಹಾ.
ಇ ವಡ್ಡಿಂಗ್ ಅನಿವರ್ಸರಿ ಇತ್ತು ನಮ್ಮ್ ನೀರ್.
ಹಾ. ಚಲ ಆತ್ ಬಿಡ್ರಿ ಅನ್ನಾರ್ ಅನ್ನಾರ್ ಚಛಲೋ ಅದಾರ್. ಬಿಡ್ರಿ ರೇ.
ಯ ಹಂಗೆಲ್ಲ ಹಂಗೆಲ್ಲ ಚಲೋ ಅದಾರ ಇಪ್ಪ ಜೀವದಾರ್ ನಮ್ದಾರ ಏನೈತ್ರಿ ಎಡು ಹೆಣ ಮಕ್ಳದವು ಒಬ್ಬ. ಕಿನಂತು ಖರ್ಚ ಮಾಡ್ಯವಿ ಇನ್ನೋ್ೇಕಿದ್ ಖರ್ಚ ಐತಿ ಮಾಡೋದು.
ಅಕೀಗೆಲ್ಲಾರು ತೋರ್ಸಾತಿರನ.
ಎಲ್ಲೋ ಎಲ್ಲಿ ಬಿ. ್ರೇ. ಅವು ಸರಿಯಾಗಿ ಚ. ಇ ನಾನ ಇವು ಬರ್ವಲ್ರಿ ಹೊರ್ಗಳ.
ಹಾ
ಅಷ್ಟೊಬ್ರ ಅಲ್ಲಿ ಇಲ್ಲಿ ಕಂಪ್ನಿ ಅಂತ ಇಂತವ ಬರಾತಾರ ಹ ಸ ಬರ್ತಂದ ಬಂದಿವವಿ ನವ್ರದರ ಚಲೋ ಮಾಡ್ಬೇಕಕ್ ಅಂತ ಹೇಳರ ಚಲೋ ಮಂತನ್ ಹುಡ್ಕಾತವ್ರಿ
ಹಾ ಹಾ ನೋಡಿ ಸಿಕ್ತಾ ತೋ್ರರಿ ಮತ್ತ ಈಗ ದೊಡ್ಡಕ್ಕಿದು ಸಿಕ್ಕೇತಿ ಅಂದ್ರ ಹಾಕಿದು ಇನ್ನೊಂದು ಸ್ವಲ್ಪ ದಿನದಾಗ ಅಂದ್ರ ಹಾಕೇತ್ರಿ.
ಹ್ಮ್ ನಾವವು ಎಲ್ಲಾರ್ಗ ಹೇಳಿ ಇಟ್ಟೇವ್ರ ಈಗ ಯಾವ್ರ ಹುಡುಕ್ತಿವ ಅಂದಾರ
ಹ್ಮ್
ಇಬ ಕಿಚನ್ ಚೇತ ನಮಕ್
ಆ ಚಿಂತಿ ಮಾಡ್ಬ್ಯಾಡ್ತವ್ರಿ ಯಾಕಂದ್ರ ಆಕಿದ್ ಕುಂಕನ್ ಬಲ ಕೂಡಿಬ ಅಂತ ಅಂದ್ರ ಆಗೇ ಬಿಡತತಿ ನಮನುೂ ಕೇಳುದಿಲ್ಲಾ ನಿಮ್ನುೂ ಕೇಳುದಿಲ್ಲಾ ಜಲ್ದಿ ಆಗೆ ಬಿಡ್ತತಿ ಯಾಕ ತೆರಿಗೆ ಕೆಿಸಸ್ಕೋತರಿ ಹುಡ್ಗರು ನಿಮ್ಮ ಏನ ಅನ್ಕಾರ ಾರ ಹುಡುಗುರಯ ಇದ ಇಲ್ಲ ಏನಿಲ್ಲ ಅಷ್ಟ ಚಲೋ ಇದ್ರಲೆೇ ಬೆಳ್ಸಿರಿಿ ಅವ್ರಿಗೆ
ಹ್ಮಂತ
ಚಲೋ ಅದಾರ ಹೆನ್ ಹುಡ್ಗರು ನಿಮ್ಮ ಏನ ಯಾರ ಬೇಕಾದವರು ಬಂಗಾರದಂತ ಹುಡ್ಗರು ಬೇಕಾದವರು ಮಾಡ್ಕೊಂಡ್ ಹೋಗಂಗ ಅದಾರ.
ಅವೌದು ಅವ್ರ ಕೆಲಸ ಅವ್ರರು ಅವ್ರ ಸಾಲಿ ಬರ ಇದ್ರವಾಗ ಬಂದ್ರ ಅಂತ ಇಂತವ ಏನಿದ ಇಲ್ಲ ಹುಡುಗರು ಎಲ್ಲಾರ ಕೈರಿೇನು ಹೋ ಅನ್ಸ್ಕೊಂಡಾರ ಅವ್ರಗ ಒಂದ್ ಚಲೋ ಮಂತಾನೊಂದ್ ಸಿಕ್ ು ಅಂದ್ರೆಾಕಿ ಹೋಗಬೇಕಕ್ ಈ ಚಿಂತೆಗ ನ ಮುಗ
ಹ್ಮ್
ನಾವ್ ಅದ್ನ ಇದನ್ ಮಾಡತ್ತೀರಿ ನಮ ತಂಗಿಯಾರ್ಗ ಅದು ಹೇಳ್ಯವ್ರಿ ಅವರು ಹುಡ್ಕ ಹಾಕತಾರಿ
ಹ್ಮ್ ಹ್ಮ್ ಆಕೆ ತೋರಿ ನಿಮ್ ಬಾಯರ್ಕ ಯಾಕಂದ ಇದದು ವರ್ಷ ಆಗಿಬ ಬಿಡ್ಲಿ ಅತ್ತಾಗ ನಾವು ಮದುವೆಗೆ ಬರ್ತೇವಿ
ಬರ್ರಿಪ್ಪಾ ಯಾರ್ ಬೇಡ ಅಂತಾರರ ಮೊದಲ್ ಹೇಳ್ತೇವ್ರ ನಿಮ್ು ನಿಮ್ಮನ್ ಬಿಟ್ಟ ಮಾಡ್ತೇವನ್್ರಿ ನಾವು
ಅದ ರೀ ನಾವು ಬಂದ್ ಮುನ್ನಿಂತಾ ಕಿದ್ಂದ ಕಲ್ಯಾಣ ಕೆಲಸ ಮಾಡ್ತೇವ್ರೀ ಯಾಕಂದ್ರೆ ನಿಮ್ ಮನಾಗೆಲ್ಲ ಅಷ್ಟಾಕಿನ ಈಗ
ಹೂನ್್ರರಿ ಆಾಕಿದ ನೋಡ್ರಿ ಮತ್ತ ಇನ್ ನಮ್ ತಂಗಿಯಾರ್ ಮಕ್ಕಳದು ಸಣ್ಣದ ರೇಗ ಇ ನವು ರು ಎಲ್ಲ ದೊಡ್ಡವರಾಗಿ ಅವ್ರಿಗೆ ಹೆನ್ ತಗದು ಮಾಡ್ರ ಅಂದ್ರ ಇನ್ನು ಮಾತ ಒಂದ್ ಹ ಹತ್ತ ಹದ್ಿನೈದು ವರ್ಷ ಹ ಿದ ಈಗ ಲಾಸ್ಟ್ ಮದುವೆ ಐತ್ರೀ ಈಗ
ಹಾ
ಮಾಡ್ಬೇಕ್ರಿ
ಹ್ಮ್ ಮಾಡೋ ನಡ್ರಿ ಜೋರ್ದಾರ್ ಮದ್ವಿನ ಮಾಡೋಣ ಅಕ್ಕಿದು ಹಬ್ಬಕ್ಕಿದೆ ಮಾಡಿ ಹೌದೌದು ಅನ್ನ ಹೋಗಬಕ್ ಹ್ಯಾಂಗ್ ಮಾಡನ್್ರಿ ಹ್ಮ್ ಮತ್ ನಿಮ್ ವಾರದು ಆರಾಮ ರ ತ್ರೇ
ಅರಾಮದ ರೀ
ಹ್ಮ್
ಡಿಲಿವರಿ ಆತಲ್ಲ ಹಾಗ ನಾನು ಇಲ್ಲೇ ಇರ್ತೀನಿ ರ ನ ಅವಾರಣ
ಹಾ ಅಲ್ಲದಾರನ್ರಿ ನಿಮ್ ಜೊತಿನ ಹ್ಮ್ ಚಲೋ ಆದ್ಬಿಡ್ರಿ ನಿಮಗೂ ಸ್ವಲ್ಪ ಹೆಲ್ಪ್ ಆಕೆತ್ ನೀವು ಮತ್ತ ಇದು ಒಬ್ಬ್ರ ಹಾಕಿರಿ
ಹೂನ್ರಿ
ಮತ್ತ ಅವರು ನಿಮ್ಗ ಜೊತೆಗ ಇದ್ರ ಅಂದ್ರ ಮತ್ ಅನುಕೂಲ ಆಕೇತಿ ನಿಮಗು
ಹ್ಮ ಚಲೋ ಆಯತ್ ನನಗೂ ನಾವ್ ಅಪ್ಪಾರರು ಬಂದ್ ಹೊಕ್ಕಾರರು ನಮ್ ತಮ್ಮಾರ ಬಂದ್ ಹೊಕ್ಕರು
ಹಾ ಹಾ ಹಾ ಅವರು ನಿಮ್ಮ ತಮ್ಮಾರ್ ಮಕ್ಕಳು ಇನ್ನ ಸ್ವಲ್ಪ ಸಣ್ಣೋರದಾರಲ್ರಿ ಅವರ
ಹ್ಮ್ ಒಬ್ಬಮ್ಮ ಏಳನನೆತ್ತದನ್ರೀ ಒಬ್ಬ ನಾಕನೇ ಎತ್ತದಾನ ಒಂದ್ ಹುಡುಗ ನಮ್ ಕಡೆನ್ ಆಯ್ತು ಹ್ಮ ಸಣ್ಣವ ಬಾಳರೀ ನಂಬದ ಮೂರ ಮಂದಿ ಹೆಏನ್ ಮಕ್ಳದ ಲಗ್ನ ಮಾಡಿಂದ ಅವಂದ್ ಮಾಡಿ ಅಳ್ಳೇರೆ
ಹಾ
ತ ಲೇಟ ಆತ್ರಿ ಮದವಿ
ಹ್ಮ್ ಹ್ಮ್ ಹುಡುಗುರ ಅಲ್ಲೇ ಸಾಲಗ್ ಹೋಗಕ್ಕಾರೇನ್ರರಿ ಊರಾಗ ಏನ ಬ್ಯಾರೆ ಕಡೆ ಇಂಗ್ಲಿಷ್ ಮೀಡಿಯಂ ಮಿಡಮಗದು ಹಿಂಗೆ
ಇಲ್ಲೇ ಕನ್ನಡಸಾಲಿಗೆ ಹಚ್ಚಿದರು ಎಷ್ಟತಿನ ಮತ್ತ ತಿಲ್ಲಿ ಸರಿಯಾಗಿ ಹೇಳವಲ್ರರಿ ಸಾಯಲಿ ಚಂದಗೆ ಹಾಗಾಗಿ ನಾವು ಹುಬ್ಬಳ್ಯಗ ಈ ಅಲ್ಲಿೇ ವಿಘ್ನೇಶ್ವರ ಶಾಲೆ ಅಂತ ಹೇಳಿ ಹೇಳಿದ್ರೆ ಪಿನು ಕಡಿಮೆ ಅಂದ್ರ ಅದಕ್ಕಾಗ ಹೋಗಿ ಇಂಗ್ಲೀಷ್ ಮೀಡಿಯಂ ಇಬ್ರುನು ಹಚ್ಚಿಸಿ ಬಂದಾನ್ರಿ ಅವ್ರಪ್ಪಾ ರ
ಹಾ ಹಾ ಮತ್ತತ್ ಅಲ್ಲಿ ಹೋಯ್ ಬರಾಕ ಹೆಂಗ್ ಅನುಕೂಲ ಐತೆೇನ್ರಿ ಬಸ್ ಅದು ಅದಾವ
ಹ್ಮ ಬಸ್ ಐತ್ರಿ ಬಸ್ ಮಾಡ್ಯಾರ ಎಳೆ ಸಾವಿರ ರೂಪಾಯಿ ಪ ಅಂತ
ಹಾ
ರೋಡಿಗ ಹೋಗಿ ನಿ ನಿಲ್ತಾರ್ರೆ ಹುಡುಗರು ಬಂದ ಹು ಜನ ಎಂಟೂವರಿ ಒಂಬತ್ತಕ್ ಕರ್ಕೊಂಡ್ ಹೋಕ್ಕಾರ್ರಿ ಐದುವರೆ ಆರು ಗಂಟೆಕ ಯಾಕಂದ್ರ ಬರ್ತಾರ ಹುಡುಗರು
ಹಾ ಹಾ ಅಂದ್ರೆ ಬಸ್ ಬಸ್ ಇತ್ತು ಇತ್ತಂದ್ರ ಚಲೋ ಬಿಡ್ರಿ ಪಾ ಇಲ್ಲ ಅಂದ್ರ ನಾವ ಕರ್ಕೊಂಡ್ ಹೋಗಿ ನಾವ ಕರ್ಕೊಂಡ್ ಬರದ ಅಂದ್ರ ಬಾಳ ತ್ರಾಸಸ್ ಆಕೈತಿ
ಏ ಹಂಗೇನ ಇಲ್ರರಿ ಬಸ್ಸಿನ ಸಂಬಂಧನ ಬಸ್ಸಿನ ಅನುಕೂಲ ನೋಡ್. ಕೊಂಡ ಹಚ್ಚಚ ತೀರ್ೋ. ಹುಡುಗರ್ನ ಈಗ ಅವ ಕೆಲ್ಸಕ್ ಹೋಗವ್ರೀ. ಅವರು ಮನೆ ಆಗಿರೋ ಅವರು. ವಾರ ಒಬ್ಬ ಅವರಿಗೆಿಗೆ ಗೊ. ತಗುದಿಲ್ಲ ಏನು ಗ ಬಸ್ಸಿಗೆ ರೊ. ಹೋದ್ರ ಹೋಗ್ಲಿ ಅಂತ ಹೇಳಿ ಬಸ್ಸಗೇನ ಇದನ್ ಮಾಡಿದರಿ ನಾವು.
ಹ್ಮ್ ಚಲೋ ಆತ್ ಬಿಡ್ರಿಪಾ ಇಲ್ಲ ಅಂದ್ರ ಈಗ. ಈಗೇನ ಬ ಇದನ್ ನಡ್ತೇತ್ತು ನಾಳೆ ಮಳೆಗಾಲದಾಗ ಅಂದ್ರ. ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರದು ಅಂದ್ರ ಘನತ್ರಾಸ್ತ್ರಿ.
ಹೌದೌದು ಇವು ದೊಡ್ಡ ಮಕ್ಕಳಾದ್ರ ಬರ್ತಾವ್ರಿ ನಾಕನೇ ತ ಏಳ್ನೇ. ಇರ್ತದಾವಲ್ಲಾ ಹಿಂಗಾಗಿ ನಾವ್ ಹದ್ರಿ. ಬಸಿಗೆಿಗೆ ಹಚ್ಚು ಬಿಟ್ಟರ್ಪ.
ಹ್ಮ್ ಚಲೋ ಆತ್ ಬಿಿಡ್ರಿಪಾ ಚಲೋ ಈಗ ಎಷ್ಟ. ಸಾಲಿ ಕಲ್ ಕಲಸಿದ್ರುನು ಕಡಿಮೆ ಹುಡುಗುರು.
ಹೌದ್ ಹೌದ್ರಿ ಮೊದಲ್ ಹೆಂಗ ಏನ್ ಇದು ಇಲ್ಲಿ ಈಗ ಏನಿಲ್ಲ ಎಲ್ಲಾ ಐತಿ ಕಲಿಯಕ್. ಮಕ್ಕಳ ಚಾನ ಇದು ಇಲ್ಲಿ.
ಹ್ಮ್ ಹ್ಮ ರೀ ಅವಾಗೆಲ್ಲ ನಾವ್ೆಲ್ಲ ಹೋಗ ಮುಂದೆ. ಎಲ್ ಟ್ಯೂಷನ್ ರೀ ನಮ್ಗ ಎಲ್ಲಿ ಇ ಶಾಲಗ್ ಹೋಗಿ ಬಂದಿದ್ದ ಅದ ಅಷ್ಟಕ್ಕರ ನೋಡ್ರಿ. ಪಾಟಿ ಚೀಲ್ ಹೋಗದವ್ರ ಆಟ ಆಡಕ್ ಹಕಿದ್ವಿ ಈಗ ಹುಡ್ಗುರ್ಗ ಹಂಗ ಅಲ್. ೀಗ ಬಂದ್ ಗುಟ್ಟ. ಇಟ್ಲೇನ ಜಾಗ್ಗೆಷ್ಟ ಹೋ್ ವರ್ಕ್ ಕೊಟ್ ಬಿಟ್ಟಿರ್ತಾರ. ಹೋಮ್ ವರ್ಕ್ ಮಾಡ್ಕೊಂತ. ಕುಂದರುದ ಹುಡುಗೂರು ಕುಂದ್ರರುದ.
ಹಂಗ ಆಗೇತ್ರಿ ಮತ್ತ ಈಗ ಎಲ್ಲಾ ಆಟ ಇದು ಹೋಗ್ಬಿಟ್ಟತ್ರಿ ಈಗ. ಇ ಬರ ಪನು. ಹೌದು ಹೋಮ್ ವರ್ಕ್ ಮಾಡ್ಕೋದು ಶಾಲಿಗೆ ಹೋಗೋುದು.
ಹ್ಮ್.
ಅ್ ಇಷ್ಟ ನಡದತ್ ನೋಡ್ರಿ.
ನಾ್ ಆಟ ಆಡ್ಲಿಕ್ಕೂ ಸರ್ಗಳು ಆಟ ಆಡ್ಸ್ಲಿಕ್ರು ನಾ್ ಆಟ ಆಡ್ತಿದಿವವಿರೀ ಅವಾಗೆಲ್ಲ ಎಷ್ಟ್ ಚಂದ ಇತ್. ಮ ಈಗ ಹ್ಮ್. ಹೀಗ್ ದೊಡ್ಡ. ಇ ಆಗ್ಬಿಟ್ಟೈತರಿ ಪ. ದೊಡ್ಡ ಸ್ಕೂಲ್ಗಳು ಅನ್ನತ್ಗನ.
ಬರೇ ಕಲಿ ಕಲಿ ಕೋರ್ಸ್ ತಗಿ ಕೋರ್ಸ್ ತಗಿ ಯಾರ್್ಯಾರ ಫೋನ್ ಹಚ್ಚಿದೀ ಅಂದ್ರ ಯಾವ ತಡೀವಾ ನನ್ ಮಕ್ಳಿಗೆ ಹೋಮ್ರ್ಕ್ ಮಾಡಸ್ದಾನಿ ಹಿಂಗ ಅಂತಾರೀ ಇವರ ಎಲ್ಲಾರೂ ಯ ಪೋನನ್ಸ್ ಐತ್ ಕಡಿಮ ಆಗತ್ ನೋಡ್ರಿ ಶಾಲಿ ಹೊಂಟ ಹತ್ರ ಹುಡುಗುರು ಎ ಹಾ ಮಾತಾಡ್ತಿದ್ರು ಇದನ್ ಮಾಡ್ತಿದ್ರು ರು ಮನೆ ಬರ್ತಿದ್ರು
ಹ್ಮ್
ಈಗೆಲ್ಲಾ ಕಡಿಮೆನ ಆಯ್ಬಿಟ್ಟತ್ರಿ ಊರ್ಗ್ ಹೋಗೋುದು ಅಜ್ಜಿ ಅಮ್ಮನ್ ಊರಿಗೆ ಅದು ಎಲ್ಲ ಮೊದ್ಲ್ ಎಲ್ರರಿ ಆರ್ಡ್ ತಿಂಗ್ಳೂಟಿ ಕೊಟ್ರ ಅಂದ್ರೆ ಮೊದ್ಲು ಓಡ್ ಕಿದ ಅಜ್ಜಿಿಯಮ್ಮ ನ್ ಊರಿಗೆ